ಹಲೋ
ಹಲೋ
ಹಲೋ
ಇಲ್ಲ ಇನ್ನೊಂದು ಅಕೌಂಟಿಂದ ಮಾಡಕಹತಿದ್ಯಾ ಬರ್ಲಿಲ್ಲ ಅದು ಇನ್ನೊಂದು ಅಕೌಂಟ್ಸನ ಮಾಡಕಿದ್ಯಾ
ಹಾ
ಇನ್ನ ಇನ್ನೊಂದ್ ಅಕೌಂಟಿತ್ತು ಅದರಿಂದ ಮಾಡಕ್ ದಾ ಬರ್ಲಿಲ್ಲ ಅದು ಅದಕ್ಕೆ ಇದ ಇದ್ರಲ್ಲೇ ಮಾಡಿದೆ
ಹ್ಮ್ ಹ್ಮ್ ಹ್ಮ್ ಹೌದಾ
ಹಾ ಎಸ್ ಅಕೌಂಟ್ ಮಾಡಿದಿ ನೀನು
ಏನ ನಂದ್ ಒಂದೇ ಅಕೌಂಟ್ ಎಕ್ಸಷ್ಟ್ರಾ
ಮಾಡಿದಿಲ್ ಒಂದರ
ಅಂದ ಮಾಡಿನ ಒಂದ ಒಂದ್ ಟಾಸ್ಕ್ ಮುಗುದದಷ್ಟೇ
ಹ್ಮ್ ಮೆ ಇದ ಮ್ಯಾತ್ಸ್ ಆಗೋಣ ಇನ್ನೊಂದು ನೆಕ್ಸ್ಟ್ ಎಕ್ಸಾಮ್ ಯಾವಗೋತಾಳ ಶುಕ್ರವಾರ ಆಗೋಣ
ಸೋಮವಾರ ಐತಾ ಇದು ಏಳೇ ತಾರೀಕು ಅವಾಗ ಆಗತ್ತಾ ಅವಾಗೈತ ನೋಡ
ಯೋಳ ತಾರಕ ತ ಅಮೇ ಇವ ಇವಾಗಕ್ಷ
ಹಾ ಮೂರನೇರೀು ಕಂಪ್ಲಟ್ಟ ಏನ ತಾರೀಗೆ ಐ ನಾಕುಐದು ಆರು ಮೂರು ದಿನ ಬ ಬಿಟ್ಟಂದ್ರೆ ಮಂಗಳವಾರ ಐತೆ
ಹಾಲಲ್ಲಿ ಈಗ ಮೂರನೇ ತಾರೀಕು ಶುಕ್ರವಾರ
ಮೂರನೇ ತಾರೀಕು ಶುಕ್ರವಾರ ಶನಿವಾರ ನಾಲ್ಕ
ಶುಕ್ರವಾರ ಯಾವ್ದಐತಿ ಎಕ್ಸಾಮ್ ಇವ ಶುಕ್ರವಾರ ಮ್ಯಾಥಸ್ ಐತಿ
ಹಾ ಮ್ಯಾಕ್ಸ್ಐತೆ
ಮತ್ತೆ ಶನಿವಾರ ರವಿವಾರ ಸೂಟಿ ಅಂದ್ರ
ನಾಲ್ಕದು ಹಾಂ ಸೋಮವಾರ ಎಲ್ಲ ಮಂಗಳವಾರ ಡೈರೆಕ್ಟ್
ಅಂದ್ರ ಸುಪ ಅಂದ್ರ ಮೂರ್ ನಾಕ್ ಐದ ಇಲ್ಲಾ ಆರ್ಲ್ಲ ಸುಮ್ಮಾ ಏಳದ ತಾರೀಕು ಐತಾ ಯುವ ಯವಕ್ ಶ ಹಾ ಇವ ಇವಕ್ಸು ಮಂಗಳವಾರ ಐತ
ಏ ತಾರು ಬಯಲಜಿ ನಾವು ಬಯಲಜಿ
ಅಂಬಾಜ ನ ತಾರಖ ಬಹರಾಜಿದೆ ಹ ಹಾ ಮಜ್ ತರಕ್ ಬಯಲಜಿ ಹಾ ಹಲೋ ಹಲೋ
ಇ
ಕೇಳ ಹಲೋ ಜಲ್ಲ ಹಲೋ
ಹ ಹಲೋ
ಕೇಳ ಕೇಳತಿಲ್ಲೇ ಮಾ ಇವ ಮಾತಾಡಿ ಶ ಸಂಟ ಹ ಮಾಡೆ ಕಟ್ ಮಾಡಿದ ನ ನಿತಿ ಶಾರಡ್ಸಲ್ಲ ನನಗೆ
ಹೇಳಲ
ಕೇಳತಿಲ್ ನೆಟ್ವರ್ಕ್ ಇದ್ ಕಡೆ ಬಾನಿ ನ್ನು ನೆಟವರ್ಕ ಇಲ್ಲ ಚಲ್ಲಲ್ಲ ನೆಟವರ್ಕ ಕಡೆ ಹಲೋ ನೆಟ್ವರ್ಕ್ ಆದದಿಲ್ಲ ಆ
ಕಸ
ನಿಂದು ಕೇಳ್ತದ
ಕೆ ಒಂದ
ನಿಂತಾ ನೀ ಮಾ ಎಲ್ಲಿ ಕುಂತಿದಾನು ಕಡಿನಾಗ
ಹಲೋ
ಹಲೋ
ಇವ ನಿಂದಿ ಹಾ ಹೇಳ
ಈಮ್ಮ ಕೇಳಾರ್ರ ಅಡಸ್ತಲ್ ಕೇಳದ್ರಗ ದ ಅಡಸ್ತಲ್
ನಿಂದ ನನ್ಗ್ ಕೇಳಕ ಹೊಂದೈತೆ ನಾ ನಂದೆ ನಿನ್ ಕೇಳಲ್ತ
ಅದೇ ಮತ್ ನಿಮ್ದ ಪಿಜ ಆಡ್ಸ್ಬಾರ್ದು ಬಂತಿ ಎಲ್ಲಿ ಕೇಳ್ಬ ಅದು ಕರೆ ಸ ಆಕ್ಷಪಖಂಡಂತ ಇಲ್ಲಂದ ವರ್ಸ
ಎಲ್ಲಿ ಯ ಎರಡ್ ತಿಂಗಳು ಎಷ್ಟು ಹಾಕ್ಲಾರ
ಮದ ಸ್ವಲ್ಪ ಐ್ತನ್ ಎರಡ್ ತಿಂಗಳು ನಿಮ್ಮಾಯಿ ಏನ ಒಂದ ಒಂದ ಐದ್ ದಿನ ಆದರ್ಶತಿರತ್ತಲ್ಲ ನೀ ಯಾರ್ಡ್ ತಿಂಗಳು
ಮೇ. ಅಲರೆಡಿ ಸೊ ನಾವು ಯಾಡ ತಿಂಗಳ ಆಗುವ ಯಾರಗರ ಫೋನ್ ಅಚ್ಚುತೀವಿ ನಾ ಯಾರಗನ
ಯಾರಿಗನ ಫೋನ್ ಅನ್ಸ್ತೀರ ಅಂದ್ರ ಮತ್ತ ಇರಬೇಕಪ್ಪ ಕರನ್ಸಿ ಎಮರ್ಜೆನ್ಸಿ ಮನ್ಯಾಗಸ್ತಿರ್ತಾರ.
ಲೆ ಮನೆಗ ಅವರ ಅಚಿದರ ಅಷ್ಟೇ ಮಾತಾಡ್ತೀನಿ ಇಲಕಂದ್ರಾ ಇಲ್ಲ.
ಹವ ಹವ ಜೀವ ಐತಾನ ನಿಂದು.
ಹಹ ಹಹಾ
ಜಿಯೋ ಇದ್ರ ಮತ್ ಕಿರಿಕಿರಿ ಇಲ್ಲ ಈಗ.
ಜಿಯೋ ಬೆಸ್ಟಲೆ ಇಲ್ಲ ಏರಟೆಲಕಿನ. ಜೀಯೋಕ ಬರ್ಲೇಬೇಕ ಎಲ್ಲಾರೂ. ಕಂಪಲ್ಸರಿ ಹಾ
ಜೀಯೋಕ್ ಬರ್ಬೇಕ - ಬರ್ಬೇಕ್- ಈಗ ಮತ್ತ ಏನ್ ಮಾಡಾಕ್ ಬರ್ತಪಾ ಜ್ವಲೇಶ ಬರ್ಬೇಕಲ್ಲ.
ನೀ ಬ್ಯಾಡ್ ವರ್ಡ್ಸ್ ಮಾತಾಡಬ್ಯಾಡದ ಅಂತ ಹೇಳನಿ ನೀ ಮಾತಾಡ್ತಪ
ನೀನೆ ಅಂದೇ ಜ್ವಲ್ಯ
ಜ್ವಲ್ಯ ಅಂದ್ರ ಅದ ಬ್ಯಾಡ್ ವಡ್ಸನದು. ಜ್ವಲ್ಯ ಅಂದ್ರ ಬ್ಯಾಡ್ ವಡ್ಸ ಅಲ್ಲಾ ಹೊ ಮಾರಯ್ಯ ಯಾರ ಹೇಳಿದ್ರ ನಿನ್ಗ ಹಿಂಗೆ ಹೇಳಿದ.
ಅಲ ಹೋ ಹೊಲಿ ಬಿಡು ನೀವು ನೆಕ್ಸ್ಟ ನೆಸ್ಟ ನಮ್ಮ್ ಕ್ಲಾಸ್ಗಿ ಬರ್ತ.
ಬರಮ ಮತಾ ಏನಾತದ ಬರದ ಬ್ಯಾಡಂದಯನ.
ಬಾ ಬಾ
ಹ ಅಂತಲೀ ನೀ ಬರ್ಬಡ್ದ ಅನ್ಸ
ಬಾ ಒಳ್ಳೆದಾತ ಬಾ.
ಹಾಲಿ ಹೋ ಮಾರಯ್ಯ ಒಳ್ಳೆದಾಲ ನಿನ್ನ ಮಾರಿನ ಹೆಸರು ಹೇಳಿಕಂತ ಒಳ್ಳೆದಲ
ಅಂದ್ರೆ ನೀ ಎ ಸೆಕ್ಷನ್ ಬೆಸ್ಟಂದಾ
ಎಲ್ಲ ಯಾವ ಸೆಕ್ಷನ್ ಬೆಸ್ಟ್ ಇಲಪ ಎಲ್ಲಾದ್ರೂ ನ ಒಳಗ ಒಳಗಾಗಿ ಬಿಡುತೀನಿ ಮನುಷ ಎಲ್ಲರಹೊಳಗ ಒಳಗ ಒಬ್ಬನಾಗಿ ಮಂಕುತಿಮ್ಮ ಅಂತ ಅಂತ ಹೇಳಿಬಿಡ್ತೀನಿ ಎಲ್ಲಾರ ಒಳಗೊಬ್ಬ ಆಗಿಬಿಡತಿನಿ ನಾನು ಒಬ್ಬರೊಬ್ಬ್ರ ಗತೆ ಒಂದ ಟಿಮ್ ಇ ಡ ಕತಿರಲ್ಲ ನಾ ಎಲ್ಲಿದ್ರೂನು ಎಲ್ಲಿ ಹೋದ್ರಿನು ನಾವು ಅಭಿಮಾನಿಗಳು ಬಾಳ ಸಂಪಾದಿಸಿ ನಾನ
ಹೌದು ನಮಗಿಲ್ ನೋಡ ಅಭಿಮಾನಿಗಳ
ನಿನಗ ಅದರಲ್ಲೋ ಮರಯ್ಯ ಸಂಘ
ಹಾ ಏನಾ
ಸಂಗ್ಯಾರ ಅಂತರಿಗಿಲ್ಲ ಸಾಯಿಗಿ ಯಾರ ಜಲ್ದಿ ಅಡ್ಜಸ್ಟ್ ಆಗಲ್ಲ ಎಲ್ಲಾರೂ ಗೂಡ
ಹ ನಾವ ಇವಾಗ ಫುಲ್ ನಂದ ಫುಲ್ ಆಟಿಟ್ಯೂಡ್ ಮ ಇವಗ ಯಾರರ ಮಾತಡಸತಾರ್ ಚೋಲಾನು ನಾನ
ನಿಂದ ಯಾಟಿಟುಡ್ ಅಂದ
ಯಾರನಾ ಮಾತಾಡ್ತಿರಲ್ಲ
ಮಾತಾಡಸ ಹೋ ಮಾರಯ್ಯ ನಿನಗ ಯಾರ್ ಬ್ಯಾಡಂದ್ರ ಎಲ್ಲಾರನ ಮಾತಾಡ್ಸೋಕ ಮನ್ಷೆ ಯಾರ ಹಂಗಿಂಗ ಭೇದ ಭಾವ ಮಾಡಬಾರದ
ಹ್ಮ್
ಯಾರ್ದ ಭೇದ ಭಾವ ಮಾಡ್ಬಾಡದು ಮಾತಾಡಸ್ಬೇಕು ಎಲ್ಲರಿಗ. ಇವತ್ತರತಿವಿ ನಾಳಿಗ ಹೋಗ್ತೀವಿ.
ಹ್ಮ್
ನಾ ಯಾರಗಿ ಏನ್ ಬೇದ ಮಾಡಲಾಡಪ್ಪಾ ನನಗ ಏನರ ಜಾಸ್ತಿ. ಇರಿ ಇರಿಟೇಡ ಇರಿಟೇಡ ಮಾಡಕತ್ತರ ಅಷ್ಟೇ ಮಾತಾಡಲ್ಲ ನಾನು
ಹ್ಮ್
ತೇಲಿ ತೇಲಿ ಆಪ್ ಮಾಡಕತ್ರ ಅಂದ್ರ. ಹೊರಿ ನಿಮ್ ಪಾಡಿ ನೀನು ನನ್ನ ಪಾಡಿ ನಾನು ಅಂತೀನಿ ಅಷ್ಟೇ ನಾನು.
ಕೊಡಿ ಯಾರಾನ.
ಹಾ ಎಕ್ಸಾಂಪಲ್ ಯಾಕ ಕೊಡಕ ಹೊಲಿ ಇದ್ದದ ಹೇಳಾಕಾತಿನಿ ಇದ ಇರದ ಹಂಗ ಐತಿ ಮನುಷ ನಾ ಚಲೋ ಇದ್ರ ಚಲೋ ಕೆಟ್ಟ ಇದ್ರ ಕೆಟ್ಟ
ಇವ್ರ ಅಭಿನಯ ಅವ್ರು ಎಷ್ಟು ಮುಗ್ಸ್ಯಾರೆನ್ ಟಾಸ್ಕ್,
ಅಭೀನಯ ಅವ್ರ್ ಕೇಳ ಅವ್ರಿಗ್ ಕೇಳ್ಬೇಕು ನೀನ್ ನನಿಗ್ ಕೇಳಿದ್ರೆಂಗಿ ಇವತ್ತು ಎಷ್ ಟಾರ್ಗೆಟ್ ಎಷ್ಟ್ ಇಟ್ಟಿದಿವತ್ತು ಟಾರ್ಗೆಟ್ ಎಷ್ಟ ಇಟ್ಟಿದೆವ ಜಸ್ಟ್ ಆಗೈತಿ.
ಏ ಟಾರ್ಗೆಟ್ ಏನಿಲ್ಲ ಎಷ್ಟೋತ್ ಆತ್ ಅಷ್ಟ್ ಮಾತಾಡಮ್ಮ ಇನ್ನೊಂದು ಮ್
ಆ ಕರೆಯ ಎಸ ಎಸ ಅವ್ನ್ ನೌನ ಗ್ ಮಾಡ್ಬೇಕಂದೀಗ.
ನೀನ್ ಹೆಂಗ ಅಂತಂಗ್ ಇನ್ನೊಂದಸಲ ಮಾತಾಡಮ್ಮ ಸಾಕ ಅಂದ್ರ ಸಾಕ್ ಮತ್ತ್ ಮಾಡಮ್ಮ ಅಂದ್ರ ಮಾಡಮ್.
ಒಂದ್ಸರಿ ನೋಡಮ್ ಈಗ ಈಗ ಸದ್ಯ ನಾ ಬೇರೆ ಕೆಲಸ ಮಾಡೊಕತ್ನೀ ಮನಗ್ಫೋನ್ ಹಚ್ಚಿಲ್ಲಾ ಬಾಳದಿನ ಐತಿ.
ಎಷ್ಟು ದಿನ ಆಯ್ತು ಬಾಳ ದಿನ ಅಂದ್ರ
ಏಯ್ ಒಂದ್ ವಾರ ಆಯ್ತು ಮಾರಯ್
ಏಯ್ ಒಂದ್ ವಾರ ನೀನು ಮನೆಯಾ ಬಿಟ್ಟಿರ್ತೇನ ಫೋನ್ ಮಾಡಿರ್ತಿದ್ದಿ.
ಏ ಮಾರಯ ಮಾಡಿರ್ತಿನ್ ಬಿಡು ಬಟ್ ಅಲ್ಲೆಲ್ಲ ಮನ್ಯಾಗಿನ್ನು ಬಾಳ ಸ್ವಲ್ಪ ಆಸ್ತಿರ್ವಾಗ ಮನೆ ಹಂಗೆ ಸ್ವಲ್ ಹಿಂಗೆ ಇದ್ರೆ ನಡ್ಯಲ್ಲ.
ಹ್ಮ ಎಲ್ಲಾ ಇನ್ಫಾರ್ಮೇಶ್ ಕಳ್ಕಂತೀರ್ಬೇಕಂದ್ಯ ಏನನ್ ಆತವು ಏನೇನಿಲ್ಲ. ಹ್ಮ ಎಲ್ಲಾರ್ ಮನಯಾಗ ಇದ್ವಿ ಬಿಡವು.
ಹ್ಮ್
ಯಾರ್ ಮನೆ ಎಲ್ಲಾರ ಮನೆಯಾಗ್ ತೂತುಗಳು ಇದ್ದಿದ್ವಿ ಅವು.
ಹ್ಮ್
ನಮ್ಮ ಸೇರ್ಲಕ್ಕಪ್ಪನ್ ಜೀವನನೇ ಇಲ್ಲ ಅದು.
ಅದೇನೋ ಸಮಸ್ಯೆ ಕೇಳ್ಕೋಬೇಕು ಏನೇನ್ ಆಗಿದೆ ಈತಿ ಏನೇನ ಇಲ್ಲ ಅಂತೇಳ್ ಮತ್ತ
ಎಲ್ಲಿಗ್ ಮನಿ ಬಂತು ಎಲ್ಲಿ ಪೆಂಟು ಹೊಯ್ತು ಎಲ್ಲಿ ಹೊಡಿತಿದಾರೆ ಆ ಕಡೆ ಎಲ್ಲಾ
ಕೇಳ್ತಿರ್ಬೇಕ ಒಂದ್ ಸ್ವಲ್ಪ ಹಂಗೆ.
ಹೌದೌದೌದೌ ಹ್ಮ್ ಒಳ್ಳೇದು ಒಳ್ಳೇದ್ ಒಳ್ಳೇದ್ ಒಳ್ಳೇದ್. ಈತರ ಇರ್ಬೇಕ್ ಮಗ ಇದ್ರ ನಿನ್ ಹಂಗ್ ಇರ್ಬೇಕ್ಲೇ ಹ್ಮ ಇನ್ನಂಗಿ ಇರ್ಬಾಕ್ ಒಬ್ಬ ಮಗ ಅಲ್ ಗುಣವ್ ನೀನು.
ತಮ್ಮ ಅದಾನಪ್ಪಾ ನನ್ ತಮ್ಮ.
ತಮ್ಮ ನಿನ್ ತಮ್ಮ ಹುಡಿ ಬಿಟ್ಟಿದ್ದಲ್ಲಾ
ಸಾಲ್ಟ್ ಪೇಪರ್ ಲೇ ಗಾಡ್ಸ್
ವಲ್ಪೇಪರಾ ವಲ್ಪೇಪರ್ ವಲ್ಪೇಪರ್ ಇಟ್ಟಿದ್ಯಾ ಹಾ ಹ.
ಡಿ ಪಿ ಯಾವ್ದ್ ಗೊತ್ತಾಗಲ್ಲ ವಾಲ್ಪೇಪರ್ ಯಾವ್ದ್ ಗೊತ್ತಾಗಲ್ಲ ಏನ್ಲಿ ಇಂಜಿನಿಯರಿಂಗ್ ಮಾಡಿದಿ.
ವಾಲ್ ಪೇಪರ್ ಆ ಎಷ್
ಹಾ ನನ್ ತಮ್ಮ ಈಗ ಸೆಕೆಂಡ್ ಪಿ ಯು ಸಿ.
ಸೆಕಂಡ್ ಪಿ ಯು ಸಿ
ಹಾ ಮತ್ತೆ
ಅಂದ್ರ ನಿಮ ಲಾಸ್ಟ್ ನಿಮ್ ತೆಂಗಿನೇನ ಹಂಗಾರ. ನಿಮ್ ತೆಂಗಿ ಸೇಮ್ ನಿನ್ನಂಗ ಅದ ಫೇಸ್ ಕಟ್.
ಹ್ಮ್ ಸೇಮ್ ನಿನ್ನಂಗ ನಿಮ್ ತಂಗಿ ಫೆಸ್ ಕಟ್ ಮನ್ನ್ ನೋಡಿದ್ನಲ್ಲ ಸೇಮ್ ಟು ಸೇಮ್.
ಹ್ಮ್ ಹಂಗ್ಯಾಪ್ಪ ಅಂದ್ರ ಶಾಣೆ ಅದಾಳ
ಏಯ್ ನೀನ್ ಶಾಣಿದ್ಯೋ ರವ್ಯ
ಇನ್ನಟಿಲ್ಲೋ ಅವ್ನ್ ಶಾಣೆ ಮನುಷ್ಯ.
ಆ ಎಲ್ಲಿ ಮಬ್ಬು ನಾ ನೋಡಿದ್ದು ಪೇಪರ್ ಬ್ಯಾಕ್ ಹೋಗಿದೇನ್ ನೋಡಿದ್ದಿಲ್ಲ ಮತ್
ಬಿಡೋಮರ ಪೇಪರ್ ಬ್ಯಾಕ್ ಇದ್ರೆನು ಶಾಣೆ ಇಲ್ಲೇನು.
ಏ ಶಾಣ ಇಲ್ಲಪ ಹಾ
ಪರ್ಬಾಕಿದ್ರೆ ದೊಡ್ ಅಂತರ್ತಿಯೆನ್ ಮ್ಯಾಚ್ ಎಷ್ಟ್ ಗಂಟೆಗೆ ಇದ್ಯದು ಮ್ಯಾಚ್ ಎಷ್ಟ್ ಗಂಟೆಗೆ ಇದ್ಯೋ ಅದು.
ಹೆಂಗನಪ್ಪ ನಾನನ್ ಮಾಡಡಕ ಅ ಬಿಟ್ಬ ಬಿಟ್ಟ ಕಿರ್ಟ್.
ಇನ ಮಾಯಿಓಯಬಾವ್ ಸೂರ್ಯವಂಶಿ ತನ ನೋಡ್ತಾಯ. ಹ
ಈಗತ್ತು ಹೋಗಿಸತ್ರಂಡ್ಸ್ ನಾಡ್ಸಲಲ್ಲಿ ಅವ್ರರು ಅದೇ ಟಿ ಮಾಡ್ಸ್ತಾರಾ.
ಅದೇ ಟೀಮ್ ಆರ್ಸಿದ್ರ ನೋಡಲ್ಲ. ಅಂತ ಹೇಳಕ್ ಆಗಲ್ಲ ನೋಡ್ತನಿ ಅದೇ ಟೀಮ್ ಆಡ್ಸಿದ್ರ ನೋಡ್ತನಿ ಏನ್ ಮಾಡಕ್ ಬಾರ. ನೋಬೇಕ.
ಹ್ಮ್ ವಾಷಿಂಗ್ಟನ್ ಸುಂದರನ ಕುಂದರ್ಸಬದು ನೋಡಿದತ್ತ.
ಆಡಿಸ್ಲಿ ಆಡಿಸ್ಲಿ ಮಕ್ಕಳು ಎಷ್ಟ್ ಗಂಟೆಗೆ ಆಡಿಸತಾರ ನೋಡ. ಅಲ್ಲಿ ಇಂಡಿಯ ಅಲ್ಲಿ ಇಂಡಿಯಾ ಸೋತಲ್ಲಿ ಐರ್ಲೆಯಂಡ್ಲ್ಲ ಸೋತದ ಎಪ್ಪು.
ಏನ್ ಮಾಡಕಲ್ ಮತ್ತೆ.
ಏನಾ ಅಜೀವಪ್ಪನ.
ಹ್ಮ್ ನಮ್ ಪಟ್ಟಿದಾರಿಗೆ ಚಾನ್ಸ್ ಕೊಡವಲ್ ನೋಡ.
ಹಾ.
ಇಲ್ಲ ನಮ್ ಪಟ್ಟಿದಾರ ಚಾನ್ಸ್ ಕೊಡ್ಲರೋ.
ಕೊಡಲ್ಲ ಪಟ್ಟದರಿ ಕೊಡಲ್ಲ ಚಾನ್ಸ್ ಕೊಡಬಡರಿ.
ಕೊಡಬೇಕಕ ತಿಲಾರ.
ಎಂತನಲ್ಲ ಏನ್ ಮಾಡಿದ್ಿ ಅದು ಸೆಲೆಕ್ಷನ್ ಮಾಡೋದ ಏನ್ ಮಾಡಿದಿ ಏ ನೀ ಹೇಳ್ದಂಗ ಮಾಡ್ತಾರ ಮಾಡಿದಿಏನ್.
ಗೌತಮ್ ಗ ನೋ ಕಿತ್ಕಬೇಕು ಅವನ್ನ.
ಗೌತಮ್ ಗಂಭೀರ್ ಸಂಬಂಧಿ ಇ ಅಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರ ಒಳ ಜಲ್ದಿ ಬಿಡಕ್ ಬರ್ಲ ರೀ ಚಂತ. ಶಿಕ್ಕ್ಷಿಕರ ಚಾನ್ಸ್ ಕೊಡ್ಕೊು ಹದರಾ. ಮೊದ್ಲು ಕೊಟ್ಟರಿಗೆ ಸ್ವಲ್ಪ ಆಡಕ್ ಚಾನ್ಸ್ ಕೊಡ್ಬೇಕಲ್ಲ ಆಡ ಆಡಕ ಚಾನ್ಸ್ ಕೊಡ್ಬೇಕಕ್ ಇಲ್ಲಿ ಮನುಷ್ಯ ಕೊಟ್ಟ.
ನನ ನನಂಗ ಅಂಸ ಮಾಢಿ ಶ್ರೇಯಸ್ ಐಯರ್.
ಈಗ ಒಂದೇ ಶ್ರೇಯಸ್ ಐಯರ್ ಈಗ ಒಂದ ಎಡು ಮ್ಯಾಚ್ ಚಲಲ್ಲ ಅಂದ್ರೆ ನು ತಗಸ್ ಬಿಡ್ಬೇಕಂತ ಸದವನಿಗೆ.
ಏ್ ಶ್ರೇಯ್ವರನ ತಗಿಬಡದು ಶ್ರೇಯ್ವರಿ ಇರ್ಬೇಕಾ ಬಾ ಯಾವತ್ತುು ತೈ ಕೊಡಲ್ಲ ಶ್ರೇಸ್್ವರ್ ಇರ್ಬೇಕ.
ಮತ್ತ ಮನ್ಸಲಿ ಹಂಗ ಇರ್ದಾಗ ಅವ ಸಲೆಕ್ಷನ್ ಮಾಡದ ಒಂದ್ವಲ್ಪ ಒ್ವಲ್ ಮಿಸ್ಟಕ್ ಮಾಡತ ಎಲ್ಲದ್ ಇವ್ರ ಎಲ್ಲ. ಇಷ್ಟಾರಂದ ಹೇಳ್ತಾರಲ ಅವ್ರ ಮಾತ್ ಕೇಳಗೆ ನೀ ಚತೆ ಮಾತ್ರಬಡದು.
ಅದಲ್ಲಿ ದವಾಸ ಇರ್ಬೇಕು ಸಂಜೆ ಸ್ಯಾಮ್ಸನ್ ಇರ್ಬೇಕು ಏನಪ್ಪ.
ಅಲ್ಲ ಅಲ್ಲ ಇರ್ಬೇಕು ಅದೇ ಮತ್ತ ಚಾನ್ಸ್ ಎಲ್ಲಾರ ಸಿಗ್ಬೇಕು ಅವ್ರಿಗೆ ಸತ್. ಸೂರ್ಯಂಶ ಒಂದು ಮ್ಯಾಚ್ ಕೊಡ್ಬೇಕಕ್ ಚಾನ್ಸ್ ನಡಬರ್ಕ್ ನಡಬರ್ ಹೆಂಗ್ ಆಡ್ತಾ ನೋಡ್ಬೇಕು. ಹಂಗಿರ್ತ ಒಂದ್ ಎರಡ್ ಮಾ ಚಲೋ ಆಡಲಂಗಲಏ. ಟಮ್ ಚಲ ಇಲ್ಲ ಗ ಗೌತಮ್ ಗಾಭೀರ್ ಚಲ ಇಲ್ಲ ಹಂಗ ಚಲ ಇಲ್ಲ ಹಂಗ್ ಚಲ ಇಲ್ಲಏನ್ ಮಾಡೋದು. ಅವ ಏನ್ ಪ್ರಯತ್ನ ಅವ್ನ್ ಮಾಡತಾನ ಇನ್ ಏನ್ ಪ್ರಯತ್ನ ಅವನ್ ಮಾಡ್ತಾರ.
ಇಲ್ಲಿ ನೋಡು ಬಾಲರ್ಸ್ ನ ಕರೆಕ್ಟ್ ಇ ಮಾಡಿಲ್ಲ ಎಲ್ಲರಿಗ ಗೊತ್ತಾಗೇಬಿಡುತ್ತ. ಬಾಲರ್ಸ್ ನೋಡಿದಿಲ್ಲ.
ಅದಕ್ಕೆ ಮತ್ತ ಸೋಚಿದ್ದ ಬ್ಯಾಟ್ ಮ ಬ್ಯಾ ಬ್ಯಾಟಿಂಗ್ ಏನ್ ಚಲೋ ಆಡ್ರನ್ ಕಾಮಲ್.
ಅಲ್ಲ ಬ್ಯಾಟಿಂಗ್ ಆಡಿಿಲ್ಲ ಬಿಡು ಬಟ್ ಬಾಲರ್ ಸುಣ ಅಂತ ಪರಿ ಏನ್ ತಗೊಂಡಿಲ್ಲ ಅವನು. ಯ ಯಾವತ್ ರನ್ ಕೊಟ್ಟಿಲ್ಲ ಅಂದ್ರ ಉಣ. ತಾನ ಐರ್ಲೆಂಡ್ಲ್ಲಿ ಐರ್ಯಂಡ್ ಬೇರೊ ಇರುದ್ದ ಬಿದ್ರೆ ಗೊತ್ತ್ತದ.
ಹ ಮತ್ತ ಏನ್ ನೋಡಂಗಲ್ಲ ಈ ಇಂಗ್ಲೆಂಡ್ ಐತಲ್ಲಿ ಸದತ್. ಇಂಗ್ಲೆಂಡ್ ಐತಲ್ಲ ಪಾ ನೋಡ ಬತಿನಲ್ಲ.
ಹಾ ಅವಾಗ ಅವಾಗ ಗೊತ್ತತ್ ನೋಡಿ ಇ ಅವರದದು ಏನದು ಭವಿಷ್ಯ.
ಬೋಮ್ರರುನ್ ಯಾವ್ದದು ಇದು ಬೋಮ್ರನೇ ಸೆಲೆಕ್ಟ್ ಮಾಡಿಲ್ಲ.
ಅಲ್ಲೇ ಬೂಮ್ರ ಅಲ್ಲಿ ರೆಸ್ಟ್ ಕೊಟ್ಟಾರ ಮರವನಿಗೆ ಸೆಲೆಕ್ಟ್ ಮಾಡದಲ್ಲಾ.
ಏ್ ರೆಷ್ಟಟ್ ಏನ್ ಕೊಡ್ತಾರೆ ಎದ ಕೊಡ್ತಾರೆ ಓಡಾಗಿ ರೆಸ್್ ಕೊಡ್ತಾರ ಓಡ ಆಾಡಕ.
ಹ ಅದ್ರ ಅದ್ರಾಗ ಆಡಸ್ತಾರ ಇನ್ನ ನಿ ಮಾಯಿ ಮಾನ್ ಇದ ಆಐ್ತ ನೀ ಜಾಸ್ತಿ ಎಲ್ಲ ಮಾಿ ಆಡ್ಸಕ್ ಬರ್ಲವ್ನಿಗೆ. ಕೈ ಫ್ರಾಕ್ಚರ್ ಆತವ ಎಲ್ಲ ಮ ಹಂಗಗೆ ಕಂಟಿನ್ಯೂ ಆಡ್ಸನ್ ತೋ್ರ
ಮತ್ತೆ ರೋಹಿತ್ ಶರ್ಮ ವಿರಾಟ್್ಲಿ ಕಂಡ ವಿರಾಟ್ ಕೊಹಲಿಷ್ಟ ಫಿಟ್ನೆಸ್ ಇದಾ ಮನ್ನೆ ಿಟ್ನೆಸ್ ಪಾಸಾಯ ವಿರಾಟ್ ಕೊಹಲಿ ಹಾ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾನ ಇವಾಗ ಬೂಮ್ರನ್ ಯಾಕ್ರ ಡ ಯಾವಾಗಐತ ಅನ ಗೊತ್ತಿಲ್ಲ ಚೆಕ್ ಮಾಡಿಲ್ಲಾ
ಹಾ
ಹ್ಮ್ ಕುುದ್ರಿಸ್ಬಾರ್ದಲ್ಲ ಬೂಮ್ರ ಬೇಕಂತಾನ ಕುುದಾನ ಅವ್ನ್ ಬೂಮ್ರಾ ತು ಬುಮ ರ ನೀ ಗೌ
ಹಂಗಗೆ ನಿಲ್ಲ ಅಂಗಗೆ ಅವ ಭೇದ ಭಾವ ಮಾಡದ ಚಾರ ಕೊಡ ಅಲ್ಲಿ ಅವ್ರಿಗೆನ್ ಮುಂದೆ ಯಾವಾಗ ಮತ್ತತ್ ಭೂಮ್ರಿ ಅಕಸ್ಮಾತ್ ಪಟ್ಕನಂಗ ಅವ್ರಿಗೆ ಎಂಜಾಯ್ ಆಯತ್ಪಾ ನ ಬರ ನಡವರ್ ತರ್ಬ ಯಾರನ್ನ ಒಬ್ಬ್ರ ಈಗ ಸೀರಯಸ್್ದಾಗ ಸೀರಯಸ್್ದಾಗ ಆಡ್ಸಿದ್ರ
ಆಲ್